ಹಲೋ ಹಲೋ ಹಾಂ ಕೇಳಿಸ್ತಯತಾ ಹಾ ಕೇಳಿಸ್ತೈತೆ ಚೆನ್ನಾಗಿ ಕೇೇಳಿಸತೈತೆ
ಹಾ ಊಟ ಮಾಡದಮ್ಮ ಹಲೋ ಊಟ ಊಟ ಮಾಡದ್ರಮ್ಮ
ಊಟ ಎಲ್ಲಾ ಆಯ್ತು ಕಂಡ ರ ಇದು ರವೆ ರೊಟ್ಟಿ ಮಾಡ್ಬಿಟ್ಟು ಚಟ್ನಿ ಮಾಡಿದೆ ಅನ್ನ ಸಾರಿ ಇ ದೋಸ ಸಾಂಬಾರ್ ಇತ್ತು ಅನ್ನ ಮಾಡಬಾರಕೊಂಡ ಹೋದೆ ಸಾರ್ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಇ ಯಾರು ಮಧಹ್ನ ಊಟ ಮಾಡಿಲ್ಲ ಗೆ ಎತ್ತಿ ನಾಳೆ ಆಯ್ತದೆ ಒಂದ್ ಹೊತ್ತಗಗಷ್ಟ ಐತೆ ಅದಕ್ಕೆ ಮಧ್ಯಾಹ್ನ ಅಡಗೆ ಮಾಡಕ್ ತಕ್ತದೆ ಅನ್ಬಿಟ್ಟು ಇಟ್ಬಿಟ್ಟು ಚಟ್ನಿ ರವೆ ದೋಸೆ ರವೆ ರೊಟ್ಟಿ ಹಾಕ ಕೊೊಟ್ಟ
ಹ್ಮ
ಮಕ್ಕಳೆಲ್ಲ ಹೊರಗಡೆ ಹೋಗಿದ್ದು ಇವರಿಬ್ಬ್ರ ಅಲ್ಲೇ ಏನೋ ನೂಡಲ್ಸ್ ಅದು ಇ ತಿನ್ಕ ಬಂದ್ರಂತ ಹಂಗ ಹಾಗಗೆ ಏನು ಅಷ್ಟು ಅಡಗದಿಲ್ಲ ಮಾಡಿಟ್ಬಿಟ್ಟು ಬಂತ ಅಲ್ಲ ಅವ ಹೋಗಿದ್ದ ನಾವ ಹೋಗಿರ್ಲಿಲ್ಲ ಅವ್ರೋಗ ಏನ ನೂಡುಲ್ಸ್ ಅದು ಇದು ತಿನ್ ಗ್ರಂತ
ಓಹೋ ಹ ದನ್ನೆ ಮತ್ತೆ ಇವನ
ಜಾಗನು ಪಕ್ಕದ ಮನೆ ಹುಡುಗರು ಅವರೆಲ್ಲ ಹೋಗಿದ್ರು
ಓ ಸರಿ ನಾವು ಮುದ್ದೆ ಮ್ಯಾಮ್ ರಾಗಿ ಮುದ್ದೆ ಹರದ್ಕಾಯಿ ಸಾಂಬಾರು ಹೀರೆ ಹೀರೆೇಕಾಯಿ ಸಾಂಬಾರು ಹ ಮತ್ತೆ ಇ ಹ ಇದು ಹ್ಮ ಸ್ಪುಂಗಲ್
ಹಾ
ಹ್ಮ್ ಹ್ಮ
ಅದೇನು ಈ ರಕಾಯ ಸಾಂಬಾರ್ದೊತೆ ಸಿ ಸಿ ಪೊಂಗಲ್
ಅಂದ್ರೆ ಪಕ್ಕದ ಮನೆಯವರು ಮಾಡಿದ್ರು ಮಾ
ಹ
ಅಂದ್ರೆ ಇದು ಬ ಹ ನಾವು ಕಾಪಿ ಮಾಡೋದು ನಾ ಮಾಡದಿದಕ್ಕೆ ಅವರು ಕಾಪಿ ಮಾಡ್ತಾರೆ
ಹ್ಮ್
ಬಸ್ವ ಬಸವ ನಬ್ಬ ಮ್ಯಾಮ್ ನಮ್ಮೂರಲ್ಲಿ
ಇವತ್ ಯಾವತ್ತು ಇವತ್ತಾ
ಬ್ಬ ಮಾಡತ
ಏನ್ ಏನ್ ಮಾಡ್ತಾರೆ ಈ ಸಂಕ್ರಾಂತಿಲಿ ಮಾಡ್ತ ಹತ್ರಲ್ಲ ಆಥರ ಮಾಡ್ತಾರಾ
ದೀಪ ಮಂಗಲ್ ಮಾಡ ಟ ಪೂಜ ಎತ್ತುಗಲ್ ಇ ಮಾಮ
ಹಾ ಹಾ ಹ್ಮ್ ಹ್ಮ್ ಹ್ಮ್ ಸರಿ ಸರಿ
ಹ
ಹ
ಸಂಕ್ರಾಂತಿಗೂ ಮಾಡ್ತಾರೆ ಹಾಗಳು ಪೂಜೆ ಮಾಡಿ ಎತ್ ತಿಸಬಿಟ್ಟು
ಹ್ಮ ಇದು ಆ ಬೋರ್ ನೀರ್ ಬಂತಾ ಬರ್ರ್ ಬರು
ಬೋರ್ ಬರ್ಲಿಲ್ಲ ರೋಹಿಣಿ ಮಾ ಹ್ಮ್ ಹ್ಮ್
ಹಾ ನಲ್ಲ
ಅದು ರೀಬೋರ್ ರೀಬೋರ್ಮ ಮಾಡಸಾಗ ನೀರ್ ಬನಂಗ ಆಯ್ತು ಮತ್ತೆ ಮೋಟ್ರ ಎಲ್ಲ ಬಿಟ್ಟಾಗ ಬರ್ಲಿಲ್ಲ ಮ್ಯಾಮ್
ಹ್ಮ್ ಎಲ್ಲಾ ಇದ ಬರ್ತಲ್ಲ ನ ಮಳೆ ಇಲ್ಲ ಅಂಡ್ರ ಗ್ರೌಂಡ್ ನೀರೆಲ್ಲ ಬತ್ತತೋಗ್ಬಿಟ್ಟಿರ್ತ ಇತದೆ ಅದಕ್ಕೆ ಅದು ವಂದ ಜಿಲ್ಲ
ಮಳೆ ಆಗ್ಬೇಕು ಇಲ್ಲಾ ಅಂತಂದ್ರೆ ಕೆರೆಗೆಲ್ಲಾ ನೀರ್ ಬಿಡ್ಬೇಕು ಕುಮ ಹಂಗಾದ್ರ ಮಾತ್ರ ನಮ್ ಕಡೆ
ಎಲ್ಲ ಈ ಸಲ ಎಲ್ಲಿ ಯೋದಿಂದ ಮ ಮಳೆ ಸ್ವಲ್ಪ ಕಡಿಮೆನೆೇ ಹೇಳ್ತಾವ್ರಲ್ಲ ಹಾ ಮಳೆ ಈಸಲ್ಲ ಆ ಆ ಕಡಿಮೆ
ಕಡಿಮೆಮ್ಮ
ಅ ಇ್ಯ ನಮಸ್ ನಮ ಒಂದೇ ಒಂದ್ ವೀಡಿಯೋ ನಡಿದೆ ಏನು ಅಂದ್ರೆ ಈ ನೀರಳೆ ಮರ ಇರ್ತಲ್ಲ ನೀರ್ ಲೈನ್ಂದು ಮಳೆಗೂ ಒ ಡೈರೆಕ್ಟ್ ಕನೆಕ್ಷನ್ ಐತಂತೆ
ಹ
ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲಾ ಅಜ್ಜಿರು ತಾತದ್ರೆಲ್ಲ ಏನಂತಿದ್ರುಂತೆಂತ ಆದ್ರೆ ಎಲ್ಲಾರು ನೇರಳೆ ನೇರಳೆ ಮೇಡ ತುಂಬಾ ಹಣ್ ಕೊಡಲ್ವಂತ ಸ್ವಲ್ಪನೆೇ ಲಿಮಿಟ್ ಆಗ ಹಣ ಕೊಡುತ್ತಂತದು ಯಾಕೆ ಅದೇ ಅದೇ ಅದಕ್ಕೆ ಅದನ್ನೇ ಹೇಳಕ ಬಂದ ವರ್ಷ ವರ್ಷ ಅಷ್ಟೊಂದು ಹಣ್ಣ್ ಕೊಡಲ್ ಅಂತೆ ಅದು ಯಾಕೆ ಹಣ್ಣ್ ಕೊಡಲ್ಲ ಅಂತಂದ್ರೆ ಅದು ಇದನ್ನ ಹೂ ಕಚ್ಚುತ್ತೆ ನೋಡು ಹೂ ಕಚ್ಚಿದಾಗ ಅದನ್ನ ಬಂದು ಆ ಇದನ್ನ ಪಾಲಿನಷನ್ ಮಾಡದು ಬಂದು ಕೀಟಗಳು ಮಾಡದಂತೆ ಈ ಮಳೆ ಅದಕ್ಕಿಂತ ಮುಂಚೆನೆೇ ಮಳೆ ಬಂದ್ಬಿಡೋದ್ರಿಂದ ಅರ್ಧಂಬರ್ಧ ಕೀಟಗಳು ಆ ಹೂವೆಲ್ಲಾ ನಾಶ ಆಗ್ಬಿಡ್ತದೆ ತಾವಂತೆ ಉಳಿದಿದ್ದು ಮಾತ್ರ ಹತ್ರ ಅಣ್ಣ ಆಯ್ತವೆ ಇದು ವರ್ಷ ವರ್ಷ ಪ್ರೋಸೆಸ್ ಅಂತೆ ಆದ್ರೆ ಈ ವರ್ಷ ಅದಕ್ಕೆ ಆ ಇವರು ಅ ಹಿಂದಿನ ಕಾಲದಲ್ಲಿ ಜನಗಳು ಏನಾರರುಂತ ಅಂದ್ರೆ ಯಾವ ವರ್ಷ ಳ ಹಣ್ಣು ತುಂಬಾ ಚೆನ್ನಾಗಿ ಹಣ್ಣು ಬಿಡುತ್ತಲಾ ಆ ವರ್ಷ ಮಳೆ ಕಮ್ಮಿ ಬರಗಾಲ ಬತ್ತದೆ ಅಂತ ಅವರು ಅದನ್ನ ಸೈಂಟಿಫಿಕ್ ಆಗಿ ಅವರು ಅ ನೋಡಕಂತ ಹೋದ್ರೆ ಅದ ಏನ್ ರೀಸನ್ ಅಂತ ಅಂದ್ರೆ ಅದು ನೇರಳೆ ಮರಕ್ಕೆನೆ ಯಾವಾಗ ಮಳೆ ಬರಲ್ಲ ಅದಕ್ಕೆ ಗೊತ್ತಾಗತ್ತಲ್ಲ ಮಳೆ ಬರಲ್ಲ ನಾನು ಇನ್ನು ಹುಡುಕ್ಕೇಳಲ್ಲ ನಾನ್ ಸತ್ತೋಗ್ಬಿಡ್ತೀನಿ ಅಂತ ಅವಾಗದು ಫುಲ್ಲು ಎನರ್ಜಿನ ಹಾಕಿ ಇರ ಬರ ಎಲ್ಲಾನೂ ಹಣ್ಣು ಮಾಡುತ್ತಂತೆ ಹ ನೇರಳೆ ಮರದ ಇದು ಮರಕ್ಕ ಮಳೆಗ ಹ ಡೈರೆಕ್ಟ್ ಆತರ ಕನೆಕ್ಷನ್ ಅಂತ ಸೈಂಟಿಸ್ಟ್ ಗಳು ಈ ಸಲ ಕೊಟ್ರು ಅಯ್ಯೋ ಈ ವರ್ಷ ನೀನು ಸ್ಕೂಲ್ಗ್ ಬರ್ಬೇಕಾಗಿತ್ತು ಅಬ್ಬ ಎಷ್ಟು ರಾಶಿ ಅಂತ ಹಣ್ಣು
ಹ್ಮ್ ನಮ್ ಜಮೀನ್ ಅಕ್ಕಪಕ್ಕ ಅಯ್ಯಯ್ಯೋ ನ ನಮ್ಮ್ ಮನೇಲಿ ಕಿತ್ಕೊ ಬತ್ತಿದ್ರಲ್ಲಾ ಹೊಸಿ ಕೊಳಸರ್ದಿಲ್ಲ ಮ್ಯಾಮ್ ನಾವು
ಅಯ್ಯ ನೀ ಕೊಳಿ ಸುರಿಸಿದ್ಯಾ ನಮಗ್ ತಿನ್ನಾ ಕೆರಡು ಅಲ್ಲ ತಿನ್ನ ಕೆರಡು ಅಣಕೊಡ್ಲಿಲ್ಲ ಎಲ್ಲ ತ್ತ ದಿನ ಗುಡ್ಸೋದು ಆಹ್ ಸುರಿಯೋದು ಒಬ್ರಿಗೂ ಒಂದ್ ಅಣ್ಕ ಕೊಡ್ಲಿಲ್ಲ ಆಮೇಲೆ ಏನ್ ರುಚಿ ಅಂತ ಹಣ್ಣು ನಿಜ್ವಾಗ್ಲುವೆ
ಹ್ಮ
ಹಯ ಕಿತ್ ಕತ್ತಿದಮೇದ ಕಿತ್ಗಳಕ್ ಹೋಗಿ ಹುಡುಗರ್ ಕಾಯಿಲಿ ಕಿತ್ ಸ್ಕೊಂಡು ಅದಕ್ಕೂ ಒಂದ್ ನಾಲ್ಕು ಮಾತಿ ಯತಿಕ ಅಂದಬಿಟ್ಟು ಅಲ್ಲ ಅಂದ್ರೆ ಅದು ಮ ಅಲ್ಲ ಅದು ಮಳೆಗೂ ವೆ ನೇರಳೆಣಗೂ ಇರ ಡೈರೆಕ್ಟ್ ಕನೆಕ್ಷನ್ ಅಂತೆ ಯಾವ ವರ್ಷ ಮಳೆ ಕಮ್ಮಿ ಆಯ್ತದೆ ಆವಾಗ ನೇರಳೆ ಹಣ್ಣು ಆ ವರ್ಷ ಜೋರಾಗ ಬಿಡುತ್ತಂತೆ
ಬಿಡುತ್ತೆ ಈ ವರ್ಷ ಫುಲ್ಲು ಮ್ಯಾಮ್
ಅದೇ ಅದಕ್ಕೆ ಹೇಳಿದು ಬರಗಲ್ಲ ಈ ವರ್ಷ ಮಳೆ ಕಮ್ಮಿ ಅನ್ಕಟ ಹ್ಮ್ ಮತ್ತೆ ಹೊರಗಡೆ ಎಲ್ಲೂ ಹೋಗ್ಲಿಲ್ವಾ
ಹೊರಗಡೆ ಎಲ್ಲಿ ಮ್ಯಾಮ್ ರೆಸ್ಟ್ ಹೇಳ್ಬಿಟ್ಟು ಹೇಳ್ಬಿಟ್ಟಿದಾರಲ್ಲ ಹೋಗಿದ್ ಬಂದೆ ಅಂದ್ರ ಅಮೃತ ಅವ್ ಅದೆ ಅಶ್ವಿನಿ ಅವರಮ್ಮ ಇದ್ದಾರಲ್ಲಾ ಅವ್ರು ಬರ್ಲಿಲ್ಲ ಇವತ್ತು ಅವ್ರ ಬಂದ್ರೆ ಒಂದ್ ಹತ್ ರೌಂಡ್ ಜಾಸ್ತಿ ಹೊಡತಿವಿ ಇಷ್ಟೊತ್ತಾಗುತ್ತೆ ಬರೋದು ಅವ್ರೇನೋ ಬ್ಯಾಕ್ ಪೇನ ಅನ್ಬಿಟ್ ಬರ್ಲಿಲ್ಲ ನಾನು ಮತ್ತೆ ಮತ್ತೆ ಮಕ್ಕಳು ಇಲ್ಲೇ ಒಂದ್ ಸ್ವಲ್ಪ ದೂರ ಓಡಾಡ್ಬಿಟ್ಟು ಬಂದ್ವಿ ಮ್ಯ್
ಹ್ಮ ಅ
ಹ್ಮ್ ಅವ್ರ ಬಂದ್ರೆ ತುಂಬಾ ದೂರ ಹೋಗ್ತೀನಿ
ಹ್ಮ್ ಹ್ಮ್ ಹ್ಮ್ ಜಾಗ ಐತಾ ವಾಕ್ ಮಾಡೋಕೆ ಏ ಎಲ್ಲ ಇದಿರೋ ಟೈಮ್ ಆಗೈತೆ ಓಡಾಡಕ್ಕೆೆ ಸೇಫ್ ಆಗು ಐತೆ
ಹ್ಮ್
ಹ್ಮ್
ಹ್ಮ್ ಎಲ್ಲಿ ಸ್ಕೂಲಲ್ಲೇ ತುಂಬಾ ಟೈರ್ಡು ಬಿಡಿಯತ್ತಗ ನಿಮ್ಗೆ ಹ್ಮ್
ಸಮಾಚಾರಗಳು ಏನು
ವಿಚಾರಗಳು ಇನ್ನೇನು ಮ್ಯಾಮ್ ನೀವ ಹೇಳ್ಬೇಕು ದಿನ ಸ್ಕೂಲ್ಗೆ ಹೋಗ್ತೀರಾ ಹೊಸ ಹೊಸ ಎಕ್ಸ್ಪೀರಿಯನ್ಸು ನಿಮ್ಗೆ ನಮ್ಗೇನು ಮ್ಯಾಮ್
ಈಗ ಇಲ್ಲ ಏನು ಇಲ್ಲ ನಾನು ನೆನ್ನೆ ವಿಷಯನ ನೀ ನಿನ್ನೆನೆ ಬಿಟ್ಬಿಟ್ಟೆ ನನಗದ ಆಯ್ತು ಬುಟ್ಟ ಆಯ್ತು ಈ ಫ್ರೀಡಂ ಬಿಡ್ತಾರಾ
ಬೇಡ ಬಿಡ್ತಾ ಇಲ್ಲ ನಿಮ್ಗೋಂತರ ಇತರ ಕಿರಿ ಕಿರಿ ನಿಮ್ಗ ಈಗ ಮಾಡ್ದೇ ಇರ ತಪ್ಪಗೆ ಒಂತರ ಪಶ್ಚಾತ್ತಾಪ ಪಡೊತರ ಆಗ್ಬಿಟ್ಟಿದೆ
ಅಲ್ಲ ಹ್ಮ್ ಈಗ ಅವ್ಳು ಏನ್ ಮಾಡ್ತಾವಳೆ ಅಂದ್ರೆ ಒಬ್ಬೊಬ್ ಟೀಚರ್ನು
ಹ್ಮ
ಹ ನೋಡಿಗ್ ಮಾಡಿದ್ರು ನನಗೆ ನೋಡಿಗ್ ಮಾಡಿದ್ರು ನನಗೆ ಹ ನಾನ್ ಅವ್ರನ್ನ ಎಷ್ಟೊಂದು ಇದು ಮಾಡಿದ್ದೆ ನನ್ನ ಹಿಂಗೆ ಸು ಸುಳ್ಳು ಸುಳ್ಳು ಹೇಳ್ಬಿಟ್ರು ಅನ್ಕೊಂಡು ನಿನ್ನೆ ಮಹೀಂಗೆ ಫೋನ್ ಮಾಡಿದ್ರಂತೆ ಮಹಿಮ್ ತಾಜಗೆ ಫೋನ್ ಮಾಡಿ ನಾನೇನ್ ನಿಮ್ನ ಸ ಸ್ಯಾಲ್ರಿ ಬಗ್ಗೆ ಕೇಳಿದ್ನ ಅಂತ ಕೇಳಿದ್ಲಂತೆ ಆಮೇಲಿಂದ ಇಲ್ಲ ಮ್ಯಾಮ್ ನೀವು ಕೇಳಿಲ್ಲ ಅಂತಂದ್ರಂತೆ ಅದನ್ನು ರೆಕಾರ್ಡ್ ಮಾಡ್ಕೊಂಡ್ರಂತೆ ಮಹಿಮು ನನ್ಗ ರೆಕಾರ್ಡ್ ಮಾಡ್ಕೊಂಡ್ರು ಅದ ಆದ್ಮೇಲೆ ಇಟ್ಬಿಟ್ಟು ಮತ್ತ ಇನ್ನೊಂದ್ಸತಿ ಫೋನ್ ಮಾಡಿದ್ಲಂತೆ ಈತರ ನೋಡಿ ಮ್ಯಾಮ್ ಈ ತರ ನನ್ನ ಬ್ರು ಸುಳ್ಳು ಹೇಳ್ಬಿಟ್ರು ನನ್ನ ಮೇಲೆ ಅನ್ಕಂಡು ಒಬ್ಬೊಬ್ರದ್ರನುುವೆ ಗುಟ್ ಗುಟ್ಟಾಗಿ ಕೇಳ್ತಾವಳೆ ಅದು ಯಾವ್ಯದೋ ಮೂಲಕ ಇಲ್ಲಿಗ್ ಬರ್ತದೆ
ಅದ್ರಿಂದ ಏನ ಉಪಯೋಗ ರೋಹಿಣಿ ಮ್ಯಾಂ
ಅಯ್ಯೋ ಈಗ ನೋಡು ಎಣ್ಣೆ ಒಂದ ಆಯ್ತು ಮುಗೀತು ಅದು ಅಲ್ಲೇ ಬಿಟ್ಬಿಡ್ಬೇಕು ಅದನ್ನ ಎಳ್ಕಂಡ್ ಎಳ್ಕಂಡ್ಎಳ್ಕಂಡ್ ಎಳ್ಕೊಂಡು ಹೋಯ್ತಾನೆ ಇದ್ರೆ ಹಾ ಎಷ್ ಎಷ್ಟ ದೂರ ಎಳಿಯೋದು ನಾನೇ ಕುತ್ಕೊಂಡು ಹೇಳಬೇಕಾದಳು ನಾನೇ ಬ ಮನಸ್ತಾಪ ಬೇಡ್ದೇ ಇರೂ ಮುನ್ಸು ಆಮೇಲೆ ಆ ಆ ಅನ್ವಾಂಟೆಡ್ ಆಗಿ ಗುಸು ಗುಸು ಗಿಸ ಗಿಸು ಮಾಡ್ತಾರೆ ಅದ ಯಾಕ್ಬೇಕು ಅದ್ ಆಯ್ತಾ ಬಿಟ್ಬಿಟ್ಟು ಮುಂದಿನ ಕೆಲಸ ಏನು ಅದನ್ನ ಸೀರಿಯಸ್ಸಾಗಿ ಮಾಡ್ಕೊಂಡು ಹೋಗ್ಬೇಕು
ಅಷ್ಟೆ
ಅದಿಲ್ಲ ಏನೋ ಮಾಡಲಿ ಹೋಗತ್ತಾಗೆ ಅವ್ರಕ್ಕೆಲ್ಲ ಆಯ್ತಿದೆ ಮಾಡ್ತ ನಮ್ಮ್ ಕೈಲ್ಲ ಆಗಲ್ಲ ನಮ್ ಕೈಲಾಗಲ್ಲ ನಮ್ಕೈಲ್ ಅಷ್ಟೆಲ್ಲ ಹೋಗಿ ಒಬ್ಬೊಬ್ರ ಹತ್ರನುವೆ ನಾ ಯ ಒಬ್ಬೊಬ್ಬ್ರತ್ರನ ಹೋಗಿ ನಾನ್ ತಪ್ಪ ಮಾಡಿಲ್ಲ ತಪ್ಪ ಮಾಡಿಲ್ಲಾ ಅನ್ಕೊಂಡ ಆ ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆ ಪುರಾಣ ಹೇಳಕಾಯ್ತಿದಾ ಹ ನಾವ್ ಯಾರ ಪ್ರೂವ್ ಮಾಡೋ ಅವಶ್ಯಕತೆ ಐತೆ ಬಿುಡು ಬೇಕಿರೋರು ಅರ್ಥ ಮಾಡ್ಕೊಂಡಾದ್ರು ಇರ್ತಾರ ಇಲ್ದಿದ್ದವರು ಒಯತದಷ್ಟೆ ಸಾಕ್ ಸಾಕಾಗ್ಬಿಡ್ತು ಕನಪ್ಪಾ ಹ್ಮ ಅಷ್ಟೆ ಅವ್ರ ಸ್ಯಾಲ್ರಿ ಕೊಟ್ಟಿದ್ದು ಸಾಕು ಈರ್ದಂತೂ
ಪಾಪ ಅವ್ರದೇನು ತಪ್ಪಿಲ್ಲ ಮಾಮ ಪ್ಪ ನೀ ಮೂರಕ್ಕೆ ನೋಡ್ಬಿಟ್ಟು ಕೊಟ್ರು ಅವರು
ಇಲ್ಲ ಅವರು ಕೊಟ್ಟ ಅವರು ಅವತ್ತು ಕೂಡ ನನ್ನ ಮೇಲೆ ಅವರು ತಪ್ಪ ಪಾಕಕ್ಕೆ ಅವರು ಒಪ್ಪಲ್ಲ ಒಪ್ತಾ ಇಲ್ಲ ಅ ಚೆನ್ನ ಮ್ಯಾಮು ಅವ್ರುಷ್ಟು ಬಾಯ್ ಬಿಡೋರು ಅಟ್ಲೀಸ್ ಎ ಅವ್ರು ಒಂದು ಮಾತರರು ನನ್ನ ಹೊರಟಾಗಿ ಮಾತಾಡ್ಬೋದಿತ್ತು ಪಾಪ ಅವ್ರು ಎಷ್ಟು ಸಾಫ್ಟ್ ಆಗಿ ಐದ್ ವರ್ಷ ಚನ್ನ ನೋಡ್ತಾ ಇದ್ದೀನಿ ಒಂದ್ ಸಣ್ಣ ಕಾಂಟ್ರವರ್ಸಿ ಇಲ್ಲ ಒ ಪೇರೆಂಟ್ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ನೀವ್ ಯಾರ್ ಬಗ್ಗೆನ ಕಂಪ್ಲೇಂಟ್ ತಗೊಂಡು ಬಂದ್ ನಿಂತಿಲ್ಲ ಹ ಈ ತರವಾಗಿ ನೀವು ಇರೋರು ಹಹ ಗೊತ್ತಿಲ್ವಾ ಮ್ಯಾಮ್ ಹೆಂಗೆ ಅಂತ ನಮ್ಗೆ ಈಗ ನೀವು ಇದ ಯಾಕ ಒಂದು ಹ ಇದ ಯಾಕೆ ಈ ತರ ಮಾಡಿದ್ರಿ ಅಂತಂದ ನನಗೆ ನಿಜ್ವಲು ಎಷ್ಟೋ ಕಷ್ಟದಲ್ಲೂ ಒಂದ್ ಸಮಾಧಾನ ಅನ್ನಿಸ್ತೆ
ಹ್ಮ ನಿಜಮ್ಮ ನಾವೇನು ಅಂತ ಕ್ಷಣ ಎಷ್ಟು ಚೆನ್ನಾಗ್ ಗೊತ್ತಾಗುತ್ತೆ ಗೊತ್ತಾ ನಮ್ಗೆ ಗೊತ್ತಿರಲ್ಲ ಅವ್ರಗೆ ನಮ್ ಮನಸಲ್ಲಿ ನಮ್ ಬಗ್ಗೆ ಇಂಥ ಅಭಿಪ್ರಾಯ ಇ ಇದೇನದು ನಮ್ಗೆ ಗೊತ್ತಿರಲ್ಲ
ಅದೇ ಒದು ನೀವು ಒಬ್ಬ್ರ ಹತ್ರ ಒಂದು ಕಾಂಟ್ರವರ್ಸಿ ಮಾಡ್ಕ ಬಂದಿಲ್ಲ ಒಬ್ಬ್ರ ಒಂದು ಮಾತ ಅಂದಿಲ್ಲ ನಿಮ್ಮ ಬಗ್ಗೆ ಒಬ್ರು ಕಂಪ್ಲೇಂಟ್ ತಗೊಂಡ್ ಬಂದಿಲ್ಲ ಒಬ್ ಪೇರೆಂಟ್ ನಿಮ್ ಬಗ್ಗೆ ಹೇಳ್ಕೊ ಬಂದಿಲ್ಲ ಒಂದ್ ಸ್ಟೂಡೆಂಟ್ ನಿಮ್ ಬಗ್ಗೆ ಕಂಪ್ಲೇಂಟ್ ಮಾಡ್ಕೊ ಬಂದಿಲ್ಲ ನಾಕ್ ವರ್ಷದಿಂದ ಈ ರೀತಿಯಾಗಿ ಇದ್ಬಿಟ್ಟು ನೀವು ಇವಾಗ ಮಾಡ ಈಗ ಮಾಡಿದೀರಿ ಅಂತ ಅಂತಂದ್ರೆ ಏನ್ ಮ್ಯಾಮ್ ನಾನು ಈಗ್ಲೂ ಹಂಗೆ ಮ್ಯಾಮ್ ಇರೋದು ನಾನ ಈಗ್ಲೂ ಯಾರ್ ಬಗ್ಗೆನೂ ನನ್ ಮಾತಿಲ್ಲ ಕಥ ಇಲ್ಲ ನನ್ ಪಾಡಿಗೆ ನಾನು ಇರೋದು ಅಂತಂದ್ರ ಅವರು ಸರಿ ಹೋಗ್ರಿ ಬಿಡ ಎಷ್ಟು ಜನ ಟೀಚರ್ಸ್ ಇಲ್ ಬಂದಿದಿದ್ದಾರೆ ಗೊತ್ತಾ ಮ್ಯಾಮ್ ಸ್ಯಾಲ್ರಿ ಕುಡಿ ಅಂತ ಕೇಳ್ಕೊಂಡು ಹ ಬಾಯ್ಬಿಟ್ಟು ಕೇಳಿದಿದ್ದಾರೆ ಗಲಾಟಿ ಮಾಡಿದ್ದಾರೆ ನಮ್ಮ ಅಪ್ಪನ ಹತ್ರ ಕೇಳಿದಿದ್ದಾರೆ ಪಿ ಟಿ ಸರ್ ನೋಡಿ ಸ್ಯಾಲ್ರಿನೇ ಮುಟ್ಟದೆ ಹೊಟ್ಟೋದ್ರು ನಾನು ಮಾತಾಡ್ಕೊತೀನಿ ಅಂತ ಅಂತದ್ರಲ್ಲಿ ಮ್ಯಾಮ್ ನಾಲ್ಕು ವರ್ಷದಿಂದ ಒಂದು ಸಲ ಬಂದಿದಾರ ಕೇಳಕ್ಕೆ ಅವ್ರ ಸ್ಯಲ್ರಿ ವಿಷಯ ಮಾತಾಡಕ್ಕೆ ಇದುವರೆಗೂ ಬಂದಿಲ್ಲ ಅಂದ ಅವಾಗ ಸಂಟಮ್ಯ ಹೌದು ಅವ್ರ ನಾಲ್ಕು ವರ್ಷದಲ್ಲಿ ಒಂದ್ ಸಲ ನನ್ನತ್ರ ಸ್ಯಲ್ರಿ ವಿಷಯನ ಅವ್ರು ಬಂದು ಡಿಸ್ಕಸ್ ಮಾಡಿಲ್ಲ
ಹ್ಮ್
ನಾನು ಮಾಡ್ಬೇಕು ಅಂತನೆ ಮಾಡಿದ್ದೆ ಮ್ಯಾಮ್ ಮೂರ್ ವರ್ಷ ತಿಂದ
ಹ್ಮ್ ಮಾಡದು ಇದ್ರು ಖುಷಿ ಆಯ್ತು ಆದ್ರೆ ಇದನ್ನ ಈ ತರ ಎಲ್ಲಾ ಆದ್ರೆ ಒಂದ್ ಬೇಜಾರು ಮ್ಯಾಮ್
ತುಂಬಾನೇ ಬೇ ಇರೋರು ಎಲ್ಲರೂ ಗಿಸಿ ಗಿಸಿ ಕಿಸಿ ಕಿಸಿ ಆಮೇಲೆ ಎಲ್ರೂ ನೋಡ್ದ ಸ್ಯಾಲ್ರಿ ಜಾಸ್ತಿ ಮಾಡಿರೋದನ್ನ ಹೇಳ್ರ ಸ್ಯಾಲ್ರಿ ಜಾಸ್ತಿ
ಹೌದ
ಹ